ಏನ್ ಮಾಡ್ತಾಇದಿರಾ
ಏನು ಮಾಡ್ತಿಲ್ಲ ನೀವು
ಸುಮ್ನೆ ಕೂತಿದ್ವಿ
ಹೌದಾ ಹಾ ಆಯ್ತು ನಿಮ್ದು
ನಮ್ದು ಆಯ್ತು ಜಸ್ಟ್ ಮಾಡ್ಬಿಟ್ಟು ಕೂತಿದ್ವಿ
ಹೌದಾ ನಾವ್ ಇಲ್ಲೇ ಹೊರ್ಗಡೆ ಹಾಸ್ಪಿಟಲ್ಗೆ ಹೋಗಿದ್ವಿ
ಹೌದಾ ಯಾಕೆ ಇಷ್ಟೊತಲ್ಲಿ
ನಮ ರುಮಲ್ ಒಬ್ರಿಗೆ ಹುಷಾರಿರಲಿಲ್ಲ
ಹಾಸ್ಟೆಲಲ್ಲಿದ್ದ ಇಲ್ಲ ಪಿ ಜಿ ಲಾ
ಹಾಸ್ಟೆಲ್ ಅಲ್ಲಿ ಇದ್ದಿರೋದು ಅದೇ ಏನಾದ್ರೂ ಒಂದು ಎಲ್ ಕಂಡೀಷನ್ ಇದ್ದೇ ಇರುತ್ತಲ್ವಾ
ಹೌದು ಅದು ಈ ಕಾಲದಲ್ಲಂತೂ ಇದು ಪೊಲ್ಯೂಷನ್ ಎಲ್ಲಾ ಜಾಸ್ತಿ ಜಾಸ್ತಿಯಾಗಿ ವಾಟರ್ ಪೊಲ್ಯೂಷನ್ ಏನ್ ಏನೋ ಪೊಲ್ಯೂಷನ್ಸ್ ಆಗಿ ಅದು ಇದು ವೈರಸಸ್ಸು ಬಿಡಿ ಯಾವಾಗ ಏನ್ ಕಾಯಿಲೆ ಬರುತ್ತೆ ಹೇಳಕೆ ಆಗಲ್ಲ
ಎಷ್ಟು ಕಾಯಿಲೆ ಇದ್ದಾವೆ ಎಷ್ಟೊಂದ್ ಕಾಯಿಲೆ ಬರ್ತದೆ
ಹ್ಮ್ ಹೈಜಿನಿಕ್ ಆಗಿರ್ಬೇಕು ಏನೇ ಆದ್ರುವೇ
ಹೌದೌದು
ಸುತ್ತಮುತ್ತ ಎಲ್ಲಾ ಕ್ಲೀನ್ ಆಗಿ ಇಟ್ಕೊಂಡು ಹಾಸ್ಟೆಲ್ ಬೇರೆ ಅಲ್ವಾ ಆತರ ಎಲ್ಲಾ ಆಗ್ತಾನೆ ಇರ್ತವೆ ವೈರಸಸ್ ಅಟ್ಯಾಕು ಕ್ಲೀನ್ ಆಗಿ ಹೈಜೀನ್ ಆಗಿರ್ಬೇಕು
ಹಾ
ಹ್ಮ್
ಇವಾಗ ಏನು ಅಂದ್ರೆ ಊಟ ಮಾಡಲ್ಲ ಯಾರು ಹೊರ್ಗಡೆ ಹೋಗ್ ತಿಂತಾರೆ ಜಂಕ್ ಫುಡ್ಡು
ಆ ಜಂಕ್ ಫುಡ್ಡಿಗಂತೂ ಎಷ್ಟು ಡಿಪೆಂಡ್ ಆಗಿದಾರಂದ್ರೆ ಏನು ಚೆನ್ನಾಗಿಲ್ಲ ಊ ಟ ಅಂದ ತಕ್ಷಣ ಅದು ಹಾಸ್ಟೆಲ್ ಅಲ್ಲಿ ಬೇರೆ ಇದಿರಲ್ಲ ಊಟ ಚೆನ್ನಾಗಿಲ್ಲ ಅಂತ್ ತಕ್ಷಣ ಕಾಲ್ ಮಾಡು ಜಂಕ್ ಫುಡ್ ತರ್ಸ್ಕೊ ತಿನ್ನು ಪಾನಿಪುರಿ ಪಿಜ್ ಜಾ ಬರ್ಗರು ಇವೇ ತಿನ್ನೋದು ಹ ಈಗ್ ನಮ್ಮ ಹಳ್ಳಿ ಕಡೆ ಅಷ್ಟಿಲ್ಲ ಬಿಡಿ ಬೆಂಗ್ಗಳೂರಲ್ಲಂತೂ ಡೈಲಿ ಮನೇಲಿ ಅಡ್ಗೆ ಮಾಡಲ್ಲ ಬರೀ ಜಂಕ್ ಫುಡ್ನೇ ತಿನ್ಕೊಂಡ್ ಎಷ್ಟೋ ಜನ ಜೀವನ ಮಾಡ್ತಿದರ ಅಲ್
ಹಂಗೆಲ್ಲ ಇರ್ಬಾರ್ದು ಹೆಲ್ತ್ ಬಗ್ಗೆ ಒಂದ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಹಾಸ್ಪಿಟಲ್ಗ್ ಹೋಗಿ ತೋರಿಸಕೊಂಡ್ ಬತಾರೆ ಅನ್
ಹ್ಮ್
ಏಕಂದ್ರೆ ಹೆಲ್ತ್ ನಮ್ ಹೆಲ್ತ್ ನಾವು ನೋಡ್ಕಬೇಕು ಯಾರು ನೋಡ್ಕನಲ್ಲ ಹಾಸ್ಪಿಟಲಲ್ಲ್ ದುಡ್ಡ್ ಇಸ್ಕೊಂಬಿಡ್ತಾರೆ ಅವ್ರು ಆ ಡಾಕ್ಟರ್ ಹೇಳಿದ್ ಯಾರು ಏನು
ಹ್ಮ್ ಹ್ಮ್
ಪಾಲ್ಸಲ್ಲ ಟ್ಯಾಬ್ಲೆಟ್ ಕೊಡ್ತರೇ ಅಯ್ಯೋ ಟ್ಯಾಬ್ಲೆಟ್ ಅಲ್ವಾ ಒಂದ್ ದಿನ ನುಂಗ್ ಬಿಡ್ತಾರೆ ಆಮೇಲೆ ಎರಡನೇ ದಿನೇ ಹೇ ಯಾರ್ ನುಂಗ್ತಾರೆ ಹೋಗು
ಲ್ಲ ಇನ್ನೇನ್ ವಾಸಿ ಆಗೈತೆಲ್ಲ ಬಿಡು ಅಂತ ಅದ್ನೇಲ್ಲ ಬಿಟ್ಬಿಡ್ತಾರೆ ಅದ್ ಅದೆಲ್ಲ ಬಿಡ್ಬಾರ್ದು ಅವ್ರ್ ಎಷ್ಟು ಟೈಮ್ಗೆ ಕರೆಕ್ಟಾಗ್ ಕೊಟ್ಟಿದ್ದಾರೋ ಅಷ್ಟನ್ನ ಕರೆಕ್ಟಾಗ್ ತಗೊಂಡ್ರೆ ಅದು ಪ್ಯೂರ್ ಕ್ಯೂರ್ ಆಗುತ್ತೆ ತ್ತೆ ಫುಲ್ಲು ಹಂಗೆ ಬಿಟ್ರೆ ಒಂದ್ಸಲ ತಗೊಂಡ್ ಇನ್ನು ಜಾಸ್ತಿ ಆಗುತ್ತ್ ಆತರ ಎಲ್ಲ ಮಾಡಿದಾಗ ಇವಾಗ ಚೆನ್ನಾಗಿ ದಿನಿ ಅಂತ ಫುಲ್ಲು ಮಾತ್ರೆ ತಗಳದ್ ಬಿಟ್ರೆ ಅದು ನೆಕ್ಸ್ಟ್ ಟೈಮ್ ಎಫೆಕ್ಟ್ ಆಗುತ್ತೆ
ಅದೇನು ಇವಾಗ ಹೊಟ್ಟೆ ನೋವು ಹೊಟ್ಟೆ ನೋವಿಂದ ಏನೇನೋ ಯೂರಿನ್ ಇನ್ಫೆಕ್ಷನ್ ಆಗ್ಬೋದು
ಅದು ಏನ್ ಗೊತ್ತಾ ಈ ತರ ಯೂರಿನ್ ಇನ್ ಫೆಕ್ಷನ್ಸ್ ಎಲ್ಲ ಇರುತ್ತೆ ಹಾಸ್ಟೆಲ್ ನಲ್ಲೆಲ್ಲಾ ಹೈಜೀನ್ ಆಗಿರಬೇಕು ಇಲ್ಲಾಂದ್ರೆ ಆತರ ಎಲ್ಲ ಕಾಮಂಡು ಹ್ಮ್ ಫುಲ್ ಕ್ಲೀನ್ ಆಗಿ ಇಟ್ಕೋಬೇಕು
ಹ್ಮ್
ಕುಡೀರಿ ನೀರ್
ನೀರ್ ಚೆನ್ನಾಗ್ ಕುಡಿಬೇಕು ಊಟ ಮಾಡ್ಬೇಕು ನೆಕ್ಸ್ಟ್ ನಾವೇನ್ ಮಾಡ್ ಹಾ ಹಾ ಏನ್ ಮಾಡ್ತಾರೆ ಅಂದ್ರೆ ಊಟ ಏ ಊಟನ ಯಾರ ತಿಂತಾರ ಅನ್ನ ಸಂಬರ್ ಹಾಸ್ಟೆಲ್ ಅಲ್ಲಿ.
ಹ್ಮ್ ಹಂಗ ಹೇಳದು ಹ್ಮ್ ಹ್ಮ್. ಪಪ್ಸು ಅದೆಲ್ಲ ಎಷ್ಟು ಅನ್ಹೆಲ್ತ್ತಿ ಗೊತ್ತು. ಎಗ್ ರೈಸು ಅದ್ರಲ್ಲಿ ಹಾಕೋ ಪೌಡರ್ಸ್ ಎಲ್ಲ ಪಪ್ಸ್ ಅಲ್ಲಿ. ಡೈಲಿ ಮೈದಾ ಮೈದಾ ತಿಂದ್ರೆ ಅಂತೂ ಫುಲ್ಲು ಅದು. ತುಂಬಾ ಹಾಳ್ ಮಾಡುತ್ತೆ ಹೇಳ್ಸ ಹ್ಮ್. ಹೌದೌದು.
ಮತ್ತೆ ನಮ್ಗೆ ಇವಾಗ ಇಷ್ಟಿಷ್ಟ್ ಸಣ್ ಸಣ್ಣ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ. ದೊಡ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದು ಸಣ್ಣ ಸಣ್ಣ ನಿಂದ ದೊಡ್ಡದು ಆಗ್ಬಿಡುತ್ತೆ ಪ್ರಾಬ್ಲಮ್.
ಇವಾಗ ನಾವ್ ಚಿಕ್ಕದಂತ ಇಗ್ನೋರ್ ಮಾಡ್ತೀವಿ ಆದ್ರೆ ಅದು ಮುಂದೆ ಎಷ್ಟು ಎಫೆಕ್ಟ್. ಗುತ್ತೆ ಅಂದ್ರೆ ಆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ. ಎಲ್ಲಾ ದೊಡ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತ ಮುಂದೆ ಅದೇನೆ.
ಹೌದು ಎಷ್ಟು ಪ್ರಾಬ್ಲಮ್ ಆಗುತ್ತೆ.
ಹ್ಮ್ ಆಗಾಗ ಇವಾಗ್ಲೇ ಅದನ್ನ ಕ್ಯೂರ್ ಮಾಡ್ಕೋಬೇಕು ಚಿಕ್ಕ ಇದಲ್ಲ ಅ ದೊಡ್ಡ್ ಮಾಡ್ಕೊಂಡು ಅದಕ್ಕಷ್ಟು ಫುಲ್ ಖರ್ಚು ಮಾಡ್ಕೊಂಡು ಆಪ್ರೇಷನ್ ಇದು ಇದು ಆಮೇಲೆ ಅವರು ಲೈಫೇ ಹಾಳು.
ಹೌದು ಇವಾಗ ಏನಂತಂತಾರಂದ್ರೆ ಜನ್ಗಳು.
ಹ್ಮ್
ಏ ಸಪ್ಪೆ ಇ ನಾ ತಿನ್ನಲ್ಲ ನನಗೆ ರುಚಿ ಬೇಕು. ಇವಾಗ ನಾಲ್ಗಗ್ ಅಷ್ಟೇ ರುಚಿ ತಾಗುತ್ತೆ ಒಳಗಡೆ ಹೋಗ್ತಿದ್ದಂಗೆ ಅದು ರುಚಿ ಗೊತ್ತಾಗಲ್ಲ ನನಗೆ ಅ. ಎನ್ ಮಾಡುತ್ತೆ ನಮ್ ದೇಹಕ್ಕೆ ಎಫೆಕ್ಟ್ ಮಾಡುತ್ತೆ ನಮ್ ಬಾಡಿಗೆ ಬಟ್ ಅವ್ರರಿಗೆ ಪೂಜೆ ಸಿಕ್ತು ಬಾಯಿ ಹೊರಕ್ಕೆ ನಾನ್ ತಿಂದೆ.
ಏನು ಆರೋಗ್ಯಕ್ಕೆ ಯಾವ್ದ ಒಳ್ಳೇದ ಅಂತ ಅಲ್ಲ ನಾಲ್ಗೆಗೆ ಯಾವ್ದ ಒಳ್ಳೇದು ಅದನ್ನ ತಿಂತಾ ಇದೀನಿ. ನಾವವು ಇದನ್ನೆಲ್ಲಾ ಇದನ್ನ ತಿನ್ನೋಕೆ ಖರ್ಚು ಮಾಡ್ದಷ್ಟು ಹಣ್ಗಳು ತಿನ್ನು ಡ್ರೈ ಫ್ರೂಟ್ಸು. ಈ ತರ ಸೊಪ್ಪುಗಳು ಕಾಳುಗಳು. ಆತರ ಎಲ್ಲಾ ತಿಂದ್ರೆ ಪ್ರೊಟೀನು ವಿಟಮಿನ್ಸ್ ಎಲ್ಲ ಸಿಕ್ಕಿ ತುಂಬಾ ಬಾಡಿ ಇಂಪ್ರೂವ್ ಆಗುತ್ತೆ. ಮತ್ತೆ ಹೈಜಿನಾಗಿರ್ತೀವಿ. ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ.
ಇಪ್ಪತ್ತೊಂಬತ್ತು ವರ್ಷಕ್ಕೆ ಆಗಲೇ ಹಾರ್ಟ್ ಅಟ್ಯಾಕು.
ಅಯ್ಯ ಹೌದೌದು ಅದು ಈ ನಡುವೆ ಅಂತು ಹಾರ್ಟ್ ಅಟ್ಯಾಕ್ಸು ಅ. ಅದೇ ಜಾಸ್ತಿ ಬಿಡಿ ಕಾಡ್ಯಕರೆಷ್ಟು ಯಪ್ಪ ತುಂಬಾ ಆಗ್ತಿದವೆ. ಹ್ಮ್ ಮೊನ್ನೆ ಬೇರೆ ಕರೋನಾ ವೈರಸ್ ಹೋಯ್ತು.
ಅದ್ರಿಂದ ಎಷ್ಟು ಜನ ಸತ್ರು ಇನ್ನ ಸಣ್ಣ ಸಣ್ಣ ಮಕ್ಕಳಳೆಲ್ಲ ಸತ್ರು. ಅದನ್ನ ಕೇಳಿನೇ ಹೆದರಿಕೊಂಡ ಕಣಸತ್ರು ಅದನ್ನ ಕೇಳಿ ಹೆದರಿಕೊಂಡು ಸತ್ರು.
ಎಷ್ಟು ಅನುಭವಿಸಿದಿದ್ದಾರೆ ಅಂದ್ರೆ. ಎಷ್ಟು ಕಷ್ಟ ಪಟ್ಟಿರೋದು ಟೈಮ್ ಅಲ್ಲಿ.
ಹೂ ತುಂಬಾ ಕಷ್ಟಪಟ್ಟಾರೆ ಎಷ್ಟೋ ಜನ ಮಕ್ಳಗ್ ಕಲ್ಕಂಡ್ರು.
ನಮ್ಮ್ ಮನೆಗಳಲ್ಲಿ ಆಗಿಲ್ಲ ಅಂದ್ರೂ ಬೇರೆ ಮನೆಗಳು ಎಷ್ಟು ಕಷ್ಟಟ್ಟ ಜನ ಸತ್ತೋಗಿದ್ದಾರೆ ಆಮೇಲೆ ಫ್ಯಾಮಿಲಿಯಿಂದ ದೂರ ಯಾವ್ದೋ ರೂಮ್ ಅಲ್ಲಿ ಇರೋದು. ಅದು ಬೇರೆ.
ಹಾ
ಅದು ಮುಂದೆ ಈ ತರ ಜನರೇಷನ್ ಹೋದ್ರೆ ನಾವ್ ಬರೀ ಜಂಕ್ ಫುಡ್ ಅದು ಇದು ಅಕೊಂಡ ಆದ್ರೆ ಅದೇ ಕೈಲಿ ಮುಂದಿನೂ ಬರ್ಬೋದೇನೋ
ಹ್ಮ್ ನಮ್ಮಿಂದ ನಮ್ಮ ಮುಂದಿನ ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗಿ ಹಾಗೆ ಆಗುತ್ತೆ
ಹೌದು ಹಾಗೆ ಆಗುತ್ತೆ ಇವಲ್ಲಿ ಜನಗಳು ಎಚ್ಚಳ್ಕೋಬೇಕು ನಮ್ಮ್ ಬಾಡಿಗೆ ಯಾವ್ದ ನಮ್ಮ ದೇಹಕ್ಕೆ ಯಾವ್ ಬೇಕು ಹೂ ಯಾವಾಗ ಬೇಡ ನಾವ್ ಹೇಗಿರ್ಬೇಕು ನಮ್ಮ ಮುಂದೆ ಇನ್ನ ಬಾಳ್ಬೇಕು ಅನ್ನೋದೊಂದಿದ್ರೆ ಅವರು
ಹ್ಮ್ ನಾವ್ ಬರೀ ನಮ್ದೇ ಯೋಚನೆ ಮಾಡ್ಕೊಂಡು ನಾಲ್ಗೆ ರುಚಿ ಅಂತ ತೇಳಿ ತಿಂದ್ರಿ ನಾ ಆದ್ರಿಂದ ನಮಗೆ ಆಗೋದಲ್ಲೇ ನಮ ನೆಕ್ಸ್ಟ್ ಜನ್ರೇಷನ್ವರ್ಗೂ ಕೂಡ ಆ ಕಾಯಿಲೆ ಜಾಸ್ತಿಯಾಗಿ ಮುಂದೆ ಯಾರಾದ್ರು ಇರ್ತಾರಾ ಮಂಷರು
ಹೌದು ಇವಾಗ ಏನ್ ಸುಮ್ಮನೆ ಇದಾವ ಬಿ ಪಿ ಶುಗರ್ ತೈರಡು ಹಸ್ಮಾ
ಅಯ್ಯಯ್ಯೋ ಒಂದ್ದಲ್ಲ ಬಿಡಿ ಕ್ಯಾನ್ಸರು ಅದ್ರಲ್ಲೂ ಈಗ್ ಚಿಕ್ ಚಿಕ್ ಮಕ್ಳ ಗಾಜರು ಹ್ಮ್ ಇನ್ನು ಹ್ಮ್ ಚಿಕ್ವಿಜಲೆ ಕನ್ಸ
ಆಮೇಲೆ ಕಿರ್ಚಿಕ್ಕೆಜಲ್ಲ ಇದೇನು ಜಾಂಡೀಸ್ ಆಗಿರುತ್ತೆ ಮಕ್ಕಳಿಗೆ ಅಯ್ಯೋ ಏನ್ ಹೇಳ್ತೀರಾ
ಹಟನ್ನುೂ ಪಾ ಇನ್ನುೂ ಪಾಪ ಹೊಟ್ಟಲಿ ಇರುತ್ತೆ ಅದು ಅದು ಕಾಲೇಜ್ ಆಂಡಿಸ
ಹಾ ಅದು ಅಲೇ ಉಸಿರಾಟದ ಪ್ರಾಬ್ಲಮ್ ಇರುತ್ತೆ ಇದೆಲ್ಲ ನಮ್ಮ್ ಹ ಹನ್ನೆಲ್ತೆ ಫುಡ್ ಇಂದಾನೆ ತಾನೇ
ಅನ್ಹೆಲ್ತಿ ಫುಡ್ಡು ನಮ ಸುತ್ತ ಮುತ್ತ ಪರಿಸರ ಸುಲ್ಪು ಲೂಟು ಕಸಾಯ ಎಲ್ಲೊಂದ್ರಲ್ಲ ಹಾಕದು ವೇಹಿಕಲ್ಸ್ ನೀವು ಒಂದೊಂದಲ್ಲ ಬಿಡಿ
ಹೌದು ಒಂದೊಂದಲ್ಲ
ಅದ್ರಲ್ಲೂ ಫುಡ್ ಪೊಲ್ಯೂಷನ್ ನೋಡಿ ಫುಡ್ ಇಂದಾನೇ ಹೇಗ ಆಗ್ತಾ ಇರೋದು
ಹಾ
ಈ ಜಂಕ್ ಫುಡ್ಸ್ ಬಂದ್ಬಿಟ್ಟು ಜನ್ಗಳನ್ನ ಹಾಳ್ ಮಾಡ್ಬಿಟ್ಟಿದ ಏನು ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಇನ್ನು ಸುಮಾರು
ಅಯ್ಯೋ ಇವಾಗೇನು ಜನ್ಗಳು ದೇಹದ ಬಗ್ಗೆ ಕಾಣಂಟಾಕ್ಟ್ ನಮ್ ಬಾಡಿ ಎಲ್ತ್ ಬಗ್ಗೆ ಕಾಂಟಾಕ್ ಮಾಡಲ್ಲ ಇದನ್ ಟೆನ್ನ್ ತೆಲ್ಲ ನಮಗೇಏನು ಒಟ್ಟು ನಮ್ಮ ಕೈಲಿ ಕೆಲಸ ಮಾಡಕ್ಕ ಆಗಲ್ಲ ಊಟ ಮಾಡ್ಬೇಕು ಮನೆ ಕಬೇಕು ಓ ರುಚಿಯಾಗಿರತ್ತೆ
ಹ್ಮ್ ಅದು ಏನು ಮಾಡ್ಕೊಂಡು ತಿನ್ನಲ್ಲ ಈಗ ಆರ್ಡರ್ ಮಾಡು ತಿನ್ನು ಅಷ್ಟೇ ಹ್ಮ್ ಆ ತರ ಇದ್ದಾಗ ಹೇಳ್ತಾಳದ್ದು ಇನ್ನೇನಾಗತ್ತ ಹೇಳಿ
ಹ್ಮ್
ಹ್ಮ್ ಹ್ಮ್
ಗೋಸ್ಕರ ಅಲ್ಲ ಅಂದ್ರ ನಮ್ ಮುಂದೆ ಮಕ್ಳಿಗೋಸ್ಕರ ಆದ್ರೂ ನಾವು ನಮ್ಮ್ ಎಲ್ತ್ನ ಕಾಕೊಡ್ಬೇಕು ನಾವೇ ಹಿಂಗೆಲ್ಲಾ ತಿವಿ ಅಂದ್ರೆ ನ ಮಕ್ಕಳು ತಯ ಸ್ನಹ ಕೊಡಲ್ವಾ ಅಂತೆ ಎಲ್ಲ ಹೇಳ್ತಾರೆ ನಾವ್ ಎಷ್ಟು ನೆಲ್ಲ ಮಾಡತೀವ ನಮ್ಮನ್ ನೋಡಿ ನಮ್ಮ ಮಕ್ಳಗೂ ಅದೇ ತರ ನೋಡ್ಕೊಂಡು ಕಲೀತಾರೆ
ಹ್ಮ್ ಹೌದು ಮನೇಲೆಲ್ಲಾ ಹೇಳ್ತಾ ಇರ್ತಾರೆ ತಿನ್ನಿ ತರಕಾರಿ ತಿನ್ನಿ ಹಣ್ಣ್ ತಿನ್ನಿ ಅದು ಇದು ತಿನ್ಬೇಡಿ ಅಂತ ಆದ್ರೆ ನಾವ್ ಎಲ್ ಕೇಳ್ತೀವಿ ಅವ್ರ ಮಾತ್ನಾ. ನಮಗೆಲ್ಲಾ ಈಗ್ ಹಿಂಗ ಆಾಗಬಿಟ್ಟಿದೆ ಅಂದ್ರೆ ಒ ಒಳ್ಳೆ ಬುದ್ಧಿ. ಹೇಳೋರ್ಗಿಂತ. ಏ ಅ್ ಕೆಟ್ಟದೇ ಆಗಿರ್ಲಿ ಅದನ್ನೇ ಮಾಡ್ಬೇಕನ್ನೋ ಮೈಂಡ್ ಸೆಟ್. ಮಲ್ಲ ಇದೆೇ ಜನ್ರಷನ್ ಮಕ್ಕಳು ಹ್ಮ್ ನಾಲ್ಗೆಗ್ ರುಚಿ ಸಿಕ್ಕುದ್ರೆ ಸಾಕು ಹೋಗ್ಬಿಡದು ತಿನ್ಬಿಡದು.
ಹ್ಮ್.
ಈ ತರ ಆಗಿರೋದ್ರಿಂದ ಏನು ಮಾಡಕ ಹ್ಮ್.
ಅಲ್ಲೇ ಬೀಸ್ ಹಾಕ್ತಾರೆ ಅದು ಆಹ ವಾಟರ್ ಪೊಲ್ಯೂಷನ್ ಆಗುತ್ತೆ. ಏರ್ ಪೋಲುಷನ್. ಅದೆಲ್ಲ ಸೇರಿ ನಾವ್ ಅಂಟಾಡ್ಬೇಕತಾರೆ ನಮ್ ದೇಹ ದೊಡ್ಡಕ್ ಹೋಗುತ್ತೆ. ಆವಾಗ ನಮಗೆ ಎಷ್ಟೋ ತರದ ಡಿಸೀಸಸ್ ಬರ್ತವೆ.
ಹ್ಮ್ ಹ್ಮ್ ಒಂದೊಂದೆಲ್ಲ ಬಿಳಗಿ. ಕಲ್ದಲ್ಲಿ ಡಿಸೀಸಸು ಅವಕ್ ಹೇಳೇಳಿದ್ರೆ ಭಯ ಆಗುತ್ತೆ.
ಹೌದು.
ಹೊಸ ಹೊಸದು ಏನೆಲ್ಲಾ ಹೇಳ್ಬೇಕು ನೀವೇ.
ಹಾ ಸರಿ.
ಸರಿ ಆಯ್ತು ನೆಕ್ಸ್ಟ್ ಟೈಮ್ ಮಾತಾಡೋದು. ಬಳ